ಹಲೋ
ಹಲೋ ಸಲಾಮಕುಮ ಬಕ್ತ ಸಾ
ಏ್ ನೇಮ್ ತಗೋಬೇಡ ಅಲ್ಲ ನೇಮ್ ತಗೋಬೇಡಪ್ಪಾ ಚೆನ್ನಾಗ ಮಾತಾಡ
ಓಕೆ ಓಕೆ ಫೈನ್ ಫೈನ್
ಊಟ ಮಾಡ್ತಾ ಇದ್ದೀನಿ
ಹೌದಾ ಬಾ ಕ್ರಿಕೆಟ್ ಹೋಗಣ ಬಾ
ಕ್ರಿಕೆಟ್ ಎಲ್ಲಿ ಆಡಲ್ಲ ನಾನು
ಯಾಕೆ
ಇಲ್ಲ ಹೊಲ್ದದಲ್ಲಿ ತುಂಬಾ ಕೆಲ್ಸ ಇದೆ ಕ್ರಿಕೆಟ್ ಏನ್ ಆಡುತ್ತೆಲ್ಲ
ಹೌದಾ ಬಾಯ್ಸಟ್ ಆಡಲ್ವಾ ನೀನು ನಾ
ಇದು ಬಾಯ್ಸ ಆಟನಪ್ಪಾ ಹೊಲ್ದದ ಕೆಲ್ಸ ಮಾಡ ಗೊತ್ತಾಗುತ್ತೆ ಮಗನೆ
ಹ ಅದು ಲೆಜೆಂಡ್ ಆಟಪ್ಪಾ
ಹ್ಮ್ ಬಾ ಹೊಲ್ದಲ್ಲಿ ಬಾ ಗೊತ್ತಾಗತ್ತೆ ಮಗನ ನಿಂಗೆ
ಹುಳ ತೊಂಬರೆಲಾ ನಾ
ಹ್ಮ
ಹೌದಾ
ಹ್ಮ ಮತ್ತೆ ಏನ್ ಮಾಡಕ ಕುಂತಿ
ಏನ್ ಹೇಳುತ್ತೆ ಮತ್ತೆ
ಹ್ಮ ಹ್ಮ ಎತ್ತಾ ಅನುಬೋ
ಮ ಬ
ಎತ್ತಾವ
ಹ್ಮ್ ಒಂದ್ ಎತ್ತದ ಕ ಒಂದು ಹೊಸದ ಮೂರು
ಎತ್ತದ್ರ ಮತ್ತೆ ಒಂದ ದಿನ ಬಾ ನಮ್ಮ ಊರಿಗೆ ಏನ್ ಬಂದ ಜೋಳ ಬಡದ್ ಕೊಟ್ಟ ಹೋಗಲ್ಲ ಹಾ
ಆ ಮತ್ತೆ ಒಂದ್ ಒಂದೇ ಆಯ್ತಿ ಎತ್ತು ಅದ್ರ ಜೊತೆ ಅದ್ರ ಜೊತೆ ನಾ ತಂದಿಲ್ಲ ತರಬೇಕು ನಮ್ಮ ದೊಡ್ಡಪ್ಪ ನೋ ಕೂತವಿ ಅದ ಸಪ್ಪದಾಯ್ತು ನಾಳೆ ಕಡೆ ನ ಮತ್ತೆ ಮತ್ತೆ
ಎಷ್ಟಿದೆ ಎಷ್ಟಿದೆ ಜಮೀನು ಜಮಿ ಉತದೆ
ಕೇಳ್ತೇನಲ್ಲ
ಸಪ್ಲಿಮೆಂಟ್ ಮಾಡನೆ ಇದು
ಅ
ಹಲೋ
ಮಾತಾಡಲ್ಲ ಈ ಮಾತಾಡಾನೇ ಆಡಲ್ಲ ನೀನು
ಮಾತಾಡ್ ಮಾತಾಡದನಲ್ಲ ಮಸಿ
ಏನ್ ಮಾತಡತಿಯ ನಾನೇ ಮಾತಾಡ್ಬೇಕ ಎಲ್ಲ ವನ
ಎಲ್ಲಾ ಏನ್ ಮಾತಾಡ್ತಿಪ್ಪ ನೀನ ಹ್ಮ ಸ್ರಸಸ
ಹ
ಬ್ಯಾಟಿಂಗ್ ಬ್ಯಾಟಿಂಗ್ ಬ್ಯಾಟಿಂಗ್ ಎಷ್ಟು ಓವರಿಗೆ ಡ್ರಾಪ್. ಪಾ. ಹತ್ತತ್ತ ಹ ಮತ್ಸ ಹತ್ತತ್ ರ್ಟಾರ.
ಇತ್ತ ಬಿಸಿಲ ಏನ್ ಆಡ್ತಲ್ಲ ಧನ ಕರೆ.
ಏ ಮಂತ್ ಬಿಸ್ಲಾಗ ಆಡ್ಬಕ್ಲ ಹಬ್ಬದಾಗ ಎಲ್ಲಾ ಹುಡಗುರು ಬಂದ್ಬಿಟ್ಟವಾ ಆಡಿದ ನೀನ್ ಹೊತ್ ನೀನ್ ಹಣೇ ಬರ ಆಡಿದಲ್ಲ ಆಯ್ತ ಸಾಕ ಮಗ ಮತ್ತೆ ಏನ್. ಆಡಿದ
ಮತ್ತೆ ಬಿಸ್ಲಾಗ ಆಡ್ಬ್ಯಾಡಿ ಕಣೋ ತುಂಬಾ ಬಿಸಿಲಿದೆ.
ಹ ಬಿಸಲಗ ಸ್ಟ್ರೈನ್ ಆಗತ್ತ ಬಡ ಮಚ್ಚಿ. ಚ ನರು ಸಾಗರ ಬೇಕಂತೇ ತೆಗಿ ಅದನ್ನಾ. ಅದ್ರಾಗ ಶುಡ್ಯೂಬ್ನಾಗ ತೇಗಿ ಯೂಟ್ಯೂಬ್ ನಾಗ ಯಾವಡೋ ನೋಡ್. ಹೋಗಣ ಮತ್ತೇನ್ ಮಾಡ್ತ. ಮಚ್ಚಿ.
ಮತ್ತೆ ಏನ್ ಮಗ ಹೇಳ್ಬೇಕೆಲ್ಲ ಬಾಳ ದಿನಕ್ಕೆ ಫೋನ್ ಹಚ್ಚಿದೇಯಾ ಆರಾಮ.
ಹ್ಮ್ ನಾನ್ ಆರಾಮ್ ಮಾಡ್ಪಾ ನೀನು.
ನಾ ಆರಾಮಿದೀನಿ ಮತ್ತೆ ಯಾವ್ತರ ಓದ್ತಾರೋದು ಸ್ಟಡಿ.
ಏನ್ ಸ್ಟಡಿಲ್ಲ ಏನಿಲ್ಲ.
ಮತ್ತೆ ಏನ್ ಮಾಡದು ಬರಿ ಊಟ ಮಾಡದ.
ಊಟ ಎಲ್ಲಾ ಹೊಳ್ಗೋಗೋದು ಬರೋದು. ಅದು ನೂರು ಸಾವಿರ ಬೇಕಂತ ಯಾ ಹುದ್ದೆರಾಗ.
ಮತ್ತೆ ನೀ ಹೇಳ್ಬೇಕ ಎಲ್ಲ.
ಹೌದಾ. ಗೊತ್ತಿಲ್ಲ ಲೇ.
ಆರಾಮ್ ಪಾ ನೀನು.
ನಾನ್ ಆರಾಮ್ ನೋಡಪ್ಪಾ. ವಿಜಯ ವಿಜಯಂತನೇ ಲ್ಯಾಂಡ್ ಲಾರ್ಡ್.
ನಿಮ್ ಹೊಲ್ದಲ್ ನಿಮ್ ಜಮೀನಲ್ಲಿ.
ಹಾ ಹೌದ್ ಮತ್ತೇನ್ ಮಾಡ್ತಿದ್ಯ ಮಚ್ಚಿ.
ಮತ್ತೇನಿಲ್ಲಪ್ಪಾ ನೀ ಏನ್ ಮಾಡ್ತಿರೋದು.
ಏನಿಲ್ಲಾ ಕ್ರಿಕೆಟ್ ಆಡ್ಬೇಕು ಎಲ್ಲಾ ಹುಡುಗ್ರು ಆ ಮುಖ ವೈಕಲ್ಲವಾ ಫೀಲ್ಡಿಂಗ್ ಮಾಡೋ ಬ್ಯಾಟಿಂಗ್ ಮಾಡೋ ಹತ್ರ ಮುಖ ಫುಲ್ ಫಳಫಳ ಅಂತ ಇದೆ.
ಹ್ಮ್
ಏ ಕಿಟ್ ಸಣ್ಣ ಹುಡುಗ್ರುಗ್ ಕೊಡ್ರ.
ಏ ಇರೋ ಇರೋ ಇರ್ಲಿ ಸಮಾಧಾನ ಸಮಾಧಾನ ಸಮಾಧಾನ ನೋಡೋ ಮಚ್ಚಿ.
ಹ್ಮ್.
ಅಂಬರ್. ಏನ್ ಮಚ್ಚಿ ಮತ್ತೆನ್ನಾಡ್ದದ. ಹಾ ಮಚ್ಚಿ ಹೇಳೋ ಏನ್ ಮಾಡ್ತತಿದೆ.
ಏನ್ ಮಚ್ಚಿ ನೀನು ಮಾತಾಡ ಮಾತಾಡ್ ತಿಲ್ಲ
ಏ ಮಾತಾಡ್ತತಿದ್ದನಲ್ಲ ಕಣೋ. ಏ ಎಷ್ಟನೇ ಓವರ್ ಎಷ್ಟನೇ ಓವರ್ ಎಷ್ಟ್ ಎ ಓವರ ಎಷ್ಟ ಎಷ್ಟು ರನ್ ಆಗ್ಯಾವ. ನಲವತ್ತೆಂಟ್ ಆಗ್ಯಾವ ಹಾ. ಬಾ ರೋಂಗಣಿಸನೇನ ಒಂದ್ ಬಲ್ಲ್ಲ. ಹ್ಮ್ ಹೋಗ್ ನಿನ್ ಅಲ್ಲಿಂದ ನಂದ ನಿನ್ಷಿ ಹೋಗ ಹ ನಿಮ್ ಕಡೆ ಎಲ್ಲ ಆಡ್ರಿ ಬರ್ ಹೇಳ್ ಮಚ್ಚಿ ಮತ್ ಏನ್ ಆಡ್ತಿದ್ಯೆ.
ಮತ್ತೆಂಗ ಮಚ್ಚಿ ಹೇಳ್ಬಕ್.
ಎಲ್ಲ ಆರಾಮ್ ಅದರೇನು ಮನೆಗ್ ಅಪ್ಪ ಅಮ್ಮ.
ಹ ಎಲ್ರೂ ಅದಮ್ಮ ಅಲ್ಲಿ ಎಲ್ರುೂ ಆರಾಮ್ ಅದಾರ.
ಹಾ ಇಲ್ಲಿನ್ ಎಲ್ರು ಆರಾಮ್ ಅದಾರ ನೋಡಪಾ. ಹೆಂಗಡ್ದ ಸ್ಟಡಿ ಸ್ಟಡಿ.
ಅಷ್ಟೆ ಸಿಂಪಲ್ ಆಗಿ ನಡ್ದ ಹ ಹೌದು ಹೋಗ್ಬೇಕುಲ್ಲ ಇನ್ನು ಟೈಮ್ ಇಲ್ಲ ಹೋಗ್. ಒದ್ಬೇಕ್.
ಸೆರ್ಡ ಏರ್ ಕರ್ಬಿಟ್ರ ಎಷ್ಟ ನಲ್ವತ್ತೋಮ್ಬತ್ತ ನಲ್ಲ ಆಡ್ ಬಾಲ್ ಹಾ ಹಂಗಾರ ಅ ಸೈಡ್ಗ ಹ ಬಾಲ್ ಕೊಡತ್ನಿ ಆ ಬಾಲಿಂಗ್ ಬಾಲಿಂಗ್ ಬಾಲಿಂಗ್ ಮೂರ್ ಬಾಲ್ ಮತ್ತೆ ಅಡ್ದೆನ್ ಮಚ್ಚಿ.
ಹತ್ತರೇಲ್ವಾ ಹೇಳ್ಬೇಕಲ್ಲ.
ಎಲ್ಲ ಆರಾಮಿದೀರಲ್ಲ.
ಹ್ಮ ಅರಾಮ್ ನೋಡಪ್ಪ ನಿ. ಹಡ್ಗುರು ಆರಾಮ್
ಹೌದಾ ಟೈಮ್ ಎಷ್ಟ ಆಯ್ತಾ. ನ ನಡ್ದರು ಮಾತಾಡ ಏ ಮಚ್ಚಿ ಹುಡ್ಗುರು ಅವ್ರ್ ಮಾತಾಡ್ತಿಯ. ಕ್ರಿಕೆಟ್ ಕ್ರಿಕೆಟ್ ಆಡ್ತಾ ಇದ್ದೀನಿ. ಏ ನಮ್ಡು ಮೂಡ ಮಾತಾಡ್.
ಹಾ.
ಹಣ್ಣ ಕೂಡ ಮಾತಾಡೋ ಹತ್ತು ನಿಮಿಷ ಮಾತಾಡೋ ಎಲ್ಲ ಮತ್ರ ಅದ. ಹಲೋ.
ಹಲೋ.
ಹಲೋ ಲ್ತ ಹಾರೋ ಹಲೋ
ಹೇಳಪ್ಪಾ ಬರೀ ಹಲವಲ್ಲ ಹೇಳ್ತಿದ್ಯಲ್ಲ.
ಅದೆ ಅದೇಂತ ಆತ ಆರಾಮಣ್ಣ ಎಷ್ಟ ಅಲ.
ಆರಾಮ್ಪಾ ನೀ ಆರಾಮಿದ್ಯಾ.
ಹಾ ನಾನ್ ಆರಮಿಯ.
ಏನ್ ಹೋಗ್ತಾ ಇರದು.
ಏನಿಲ್ಲ ನಣ ಕ್ರಿಕೆಟ್ ಆಡಕೋತಿ ನೀವು.
ಇತ್ತ ಬಿಸಿಲುಲ್ ಕಟ್ಟ ಆಡ್. ರಾ ತುಂಬಾ ಬಕ್ಕಿಲ್ವಾ.
ಐವ ನಲ್ವತ್ತೊಂಬತ್ತು ಐವತ್ತೈದು.
ಹಂಗಲ್ಲಿ ತುಂಬಾ ಬಿಸಿಲಿಲ್ವಾ ಅಲ್ಲಿ.
ಬ ಬ್ಯಾಟಿಂಗ್ ಆಡ ಕೂತ ನಣ ಆತ
ಹೌದಾ ತುಂಬಾ ಬಿಸಿಲುಲ್ವಾ ಬಿಸಿಲುಲ್ವಾ ಅಲ್ಲಿ
ಬಿಸ್ಲ ಇದೆ
ಮತ್ತೆ ಬಿಸ ಅಲ್ಲಿ ಆಡ್ತಾರೆ ಯಾರ ಅವರು
ಹ ಆಡ್ತಿವಣ ಇಲ್ಲಾಂದ್ರ ಇವತ್ತು ಒಂದಿನ ಟೈಮ್ ಅಷ್ಟ ನಮಗ
ಹೌದ ಯಾಕೆ ನಾಳೆ ಎಲ್ಗೆ ಹೋಗ್ಬೇಕು
ನಾಳೆ ಸ್ಕೂಲ್ಗ್ಣ ಟಚ್ ಆಗಿಲ್ಲ ವೈಡದ್ ಬಾಲು ಹ ಹ
ಎಷ್ಟನ ಕ್ಲಾಾಸು
ನಯಂತಣ
ನ ಇಂಗ್ಲಿಶ ಮೀಡಿಯ್ ಕನ್ನಡ ಮೀಡಿಯಮ
ಆ
ಇಂಗ್ಲೀಷ್ ಮೀಡಿಯಮ ಕನ್ನಡಾ ಮೀಡಿಯಮ
ಲವ ಬೇಕ ಹು ಅಣ.
ಹೌದಾ ಯಾವ್ದು
ಹ ಮತ್ತಅಣ್ಣ ಊಟ
ಊಟ ಆಯ್ತಪ್ಪ ನಿಮ್ದ ಆಾಯ್ತಾ
ಹಣ ವೈಡ ವೈಡ್ ವೈಡ್
ಮತ್ತೆ ಆರಾಮ್ ತಾನೆ ಓದಪ್ಪಾ ಚೆನ್ನಾಗ್ ಓದು
ಹ ಹಿಿ ಪಡದುರುವ ಓಡಿ. .. ಹೌಟಾ, ನಾನತ? .. ಯಾವಧೂರಲೋ, ಕೊಡುತೀನಿ, ನೋಡೋಣ? ..
ಹಾ, ಕೊಡು. ..
ಹ ಮತ್ತೆ ಮತ್ತೆಣ? .. ವಾಷ್. ... ಟ ಜರ ಊಟ ವೈ ಹಾ, ಒಂಟದೇ, ನ, ಮಾತಾಡ, ಗಮನ ಕೊಟ್ಟಿನಿ. ... ಹೇಳಾ? . ಹಾ, ಹೇಳುಹೇಳು, ಮಾ. ... ಮತ್ಹಾಡುಬೇಕುಳ? ... ಇಲ್ಲ, ಫಸ್ಟ್ ನ, ಬಾಲ್ ಸಿಕ್ಸ್ ಹೊಡ್ದ. ... ಮತ್ತೆ, ಮಾತಾಡಕ್, ಡಿಸ್ಟ್ರಿಕ್ಟ್, ಅಗಲ ತಾಕೋಳಿ? .. ಚೆನ್ನಾಗ್ ಮಾತಾಡ್ತಿಲ್ಲಪ್ಪ! ನಿಂಗ ಕೂಡ ಅದಕ್ಕೆ? .
ಹ್ಮ್ ...
ಮತ್ತೆೇನ್, ಮಾಡೋದು? ..
ಮತ್ತೇನು, ಹೇಳ್ಬೇಕೆಲ್ಲ ಆರಾಮಿದಾನ, ಅವನು? .
ಹಾ, ಅಲ್ಲಾ ಆ, ರಾಮ್ದಾರಲ್ಲ. ..
ಬಾರಲೈ, ಇವಾಗ, ಎಲ್ಲಾ. .. ಕಾಲ್ಕ್, ಆಗ್ತಿದೆ ಮನೇಲಿ ಕುಂತ್ ಏನ್ ಮಾಡ್ತಿಯ ಓದ್ ಹಾಸ್ಟೆಲ್ ಬಂದು. ...
ಅಷ್ಟಗೊಂದು, ಓದ್ಬೇಕಂತ, ಎಲ್ಲ, ಆದರೆ. ... ಬಟ್ ಏನ್, ಮಾಡಬೇಕು, ನೋಡು, ನಮಗೂ, ಗತ್ತಲ್ಲತ್ತು, ಕಾಫರ್ಮ ಆಗ್ಯಾವ. ..
ತಮತ್ತೆ, ಹೊದ್ಲೈ, ಈ ಮನ್ಯಾಲೀ, ಕುಂತು, ಏನು, ಮಾಡುತ್ತೀಯಾ? ..
ಮನ್ಗಿದ್ದ್ದೇನ್, ಮಾಡ್ .. ಅಂದ್ರೆ, ಅಷ್ಟೇ ನೋಡಬೇಕಪ್ಪಾ! ಏನ್ ಒದಹಾಕು ಆಗುತ್ತಾಲ. ..
ಹೋಧಲೈ, ಮತ್ತೆ, ಎಲ್ಲ, ಕೋಚಿಂಗ್ ತಗೊಂಡಿದ್ದ, ಎ ತಗೊಂಡಿದ್ದಿಯಾ, ನೀನು? ..
ಕೋಚಿಂಗ್, ಅದೇ ನಾಲೆಜ್? .. ನೋಡ್, ಹಕ್ ಮತ್ತ ಮಾಡ. ..
ಹಾ, ಹಓದ್ ಮತ್ ಚೆನ್ನಾಗಾಗಿದೆ ಓದ್ ಐಟ್ದೆಲ್ಲ ಇದ. ..
ಹಾ ಹಾ, ಧಾಡು, ಧಾಡು. ... ಬಾಳ, ಬಾಳ, ಬಾಳ, ಬಾಳ ಬಾಳ ಬಾಳ್ಳು .. ಮತ್ತೇ, ನೋಡುದು, ಮಚಿ. ..
ಪ
ಹಾ ಎಲ್ಲರೂ ಆರಾಮ್ ಅದಿರಲ್ಲ ಹುಡುಗರು ಏನ್ ಮಾಡ್ತಾರೆ ಸ್ಟಡಿ ನಡದ ಇನ್ನ ಇನ್ನಡುುವರ್ ಇನ್ನಡುುವರು ಹ ಹೂ ಮತ್ತ
ಮತ್ತೆ, ನೀನ್ ಹೇಳ್ಬಕ್ ನೀನೆ ಎಲ್ಲ? ..
ಹೌದಾ. .. ಹೊಡಿಬಾರೊ. ... ಎಲ್ಲೋ ಇನು ನಾಕ್ ಬಾಲ್ಗಾವ ಐದ್ ಬಾಲ್ ಇನ್ನೊಂದ ಬಾಲ್ ಆಯ್ತ ಹ್ಮ್. .. ಹೇ ಯಾರದು ನೋಡು
ಹಾಸ್ಟೆಲ್
ಹೌದಾ ಸ್ಟೆಡಿ ಹೆಂಗ್ ನೆಡೆದವ ಹುಡುಗರು ಚೆನ್ನಾಗಿ ನೆಡದವ ನಾನು ಓದ್ತ ನಾನ್ಪಾ ಅಷ್ಟೊಂದು ಹಲ್ಲ
ಅದೆಲ್ಲ ಬಿಟ್ಟಾಕು ಆಟ ಆಡೋದೆಲ್ಲ ಜೆನ
ಹೌದಾ ರನ್ ಕೌಂಟ್ ಮಾಡ್ಕಳೇ ಮತ್ತೆ ನ್ಡ ಲೈಫ್ ನ ಎಂಜಾಯ್ ಆಗಿರ್ಬೇಕು ಮುಂಚೆ ಸ್ಟಡಿ ಗಿಡಿ ಎಲ್ಲಲ್ಲ ಕಟ್ಸಂಬಡ್ ಜಾಸ್ತಿ
ಮಗನೆೇ ಏನ ಆಗತ್ತೆ ಅಲ್ಲಿ ಹಾರ್ಡ್ವರ್ಕ್ ಬೇಕು ಹ ನೀನ್ ಕ್ರಿಕೆಟ್ ಎಕ್ಸಾಮ್ ಪಾಸ್ ಮಾಡ್ಕೊ ಸಾಧ್ಯ
ವಿಕೇಟ್ ಮತ್ತೆ ಆಡಕ
ಹ ಮತ್ತೇನಿಲ್ಲ ಹೇಳ ನೀನೇ
ಹೂ
ಮತ್ತೇನಲ್ಲ ಅಂದೆ ನೀನ್ ಹೇಳು
ಹೆಂಗ ಮಾಡದಪ್ಪಾ ನೂರು ಸಾಗರ ಬೇಕಂತೂ ಮಚ್ಚಿ ಹತ್ತು ನಿಮಿಷ ಮೂವತ್ತಾರು ಸೆಕೆಂಡ್ ಹಂಗೆ ಗಂಟೆನ್ಯೂ ಇದ್ರೆನ ಆಗಲ್ಲಾ
ಹಾ ಸರಿ ಪ್ಪಾ ಆಮೇಲೆ ಕಾಲ್ ಮಾಡ
ಓಕೆ ಓಕೆ ಓಕೆ ಹ ಹ ಹ